ಹಲೋ ಏನ್ ಮಾಡ್ತಿದ್ದೀರಿ ಆರಾಮ ಏನ್ರೀ
ಹಾ ಆರಾಮ್ರೀ ಊಟ ಮಾಡಿದ್ವಿ ನೋಡ್ರಿ ನಿಮ್ ಊ
ನಮ್ದ ಊಟ ಐತ್ರಿ ಏನ್ ಸಮಾಚಾರ ರೀ ಏನೋ ವಾಯ್ಸ್ ಕೇಳಿಸಸ್ತಿದ ಅಲ್ರ ನಿಮ್ಮ ನಿಮ್ಮತ್ ಹ
ಇಲ್ಲಿ ಸುತ್ತಮುತ್ತ ನಮ್ಮ ಗೆಳೆಯರೀದಿದ್ದಾರೆ ಅದಕ್ಕೆ ಸ್ವಲ್ಪ ಶಬ್ದ ಕೇಳಿಸ್ತಾ ಇದೆ.
ಹೌದೇನ್ರೀ ಮತ್ತೇರಿ ಏನ್ ಊಟ ಮಾಡಿದ್ರಿ.
ಅಗ್ರೆಸ್ ಮಾಡಿದ್ರು ನಮ್ಮ ಹಾಸ್ಟೆಲ್ ಅಲ್ಲಿ ನಿಮ್ಮ ಕಡೆ ತುಂಬಾ ಶಬ್ದ ಕೇಳಿಸ್ತಾ ಇದೆ ನೋಡಿ.
ಹ್ಮ ಬಂದಿ ನಾನು ಒಳಗಡೆ ಓದ್ತಿದ್ದೇನ್ರೀ ಇಲ್ಲ ನಮ್ಮ ಗೆಳೆಯರು ಬಳಗ ಕೂಡಿಕೊಂಡು ಅವ್ರವರ ಮನದಾಳದ ಮಾತುಗಳನ್ನು ಮಾತಾಡಿಕೊಂಡು ಕುಂತಿದ್ದಾರೆ ಅದಕ್ಕೆ ನಾನು ಈಗ ಒಳಗೆ ಹೋಗಿ ನಿಮ್ಮ ಜೊತೆ ಮಾತಾಡ ನಾಡುತ್ತೇನೆ.
ಹಾ ನಿಮ್ಗೆ ಏನಾದ್ರೂ ಚನ್ ಹ ಕೇಳಿಸ್ತಾ ಇದೇರಿ ನಿಮ್ಗ ಏನಾದ್ರು ಇಷ್ಟವಾದ ಪ್ರವಾಸ ತಾಣ ಯಾವ್ದಾರು ಇದೆಯಾ.
ಹ್ಮ ರೀ ನನಗ ಇಷ್ಟವಾದ ಪ್ರವಾಸಿ ತಾಣಗಳು ಎಂದರೆ ಇದು ಶರಸಿ ಮಾರಿಕಾಂಬಾ ಮತ್ತೆ ಸಿಗಂದೂರು ಚೌಡೇಶ್ವರಿ ಮತ್ ತ್ತೆ ಶೃಂಗೇರಿ ಶಾರದಾಂಬೆ ಮತ್ತೆ ಹೊರನಾಡು ಅನ್ನಪೂರ್ಣೇಶ್ವ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತೆ ಧರ್ಮಸ್ಥಳ ಮತ್ತ ತ್ತೆ ಉಡುಪಿ ಶ್ರೀ ಕೃಷ್ಣ ಮಠ ಮತ್ತೆ ಹಂಪಿಯಲ್ಲಿ ವೃಕ್ಷ ಇರು
ಕುಡುಷ ವಿರುಷ ಏ ನಿನ್ನ ವಿರೂಪಾಕ್ಷ ಇದು ದೇವಸ್ಥಾನ ನಿಮಗೆ ನಿಮಗ ಯಾ
ಅವೆಲ್ಲ ಇಷ್ಟ ಎಂಡ ನಿಮ ಹೋಗಲ್ಲ ನಾನು ಕೂಡ ಆಗ್ಬೇಕಂತ ತುಂಬಾ ಆಸೆ ಇ ತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಾತಾವರಣ ಸರಿದ ಕಾರಣ ಕಾಶ್ಮೀರಕ್ಕೆ ಹೋಗಲು ಆಗುತ್ತಿಲ್ಲ. ಮತ್ತೆ ನಾನು ನವದಲ್ಲಿಗೆ ಕೂಡ ಹೋಗ್ಬೇಕಂತ ಅನ್ಕೊಂಡಿದ್ದೆ. ಕೂಡ ಆಗಲಿಲ್ಲ ನಾನು ಇತ್ತೀಚಿನ ದಿನಮಾನಗಳಲ್ಲಿ ಇಲ್ಲಿ ಅಂಜನಾದ್ರಿ ಬೆಟ್ಟ ಇದೆ ತಾನೇ ಗಂಗಾವತಿಯಲ್ಲಿ ಅದನ್ನ ನೋಡ್ಕೊಂಬಂದಿ ನೋಡ್ರಿ.
ಅದು ಮತ್ತೆ ಕಾಶ್ಮೀರದಲ್ಲಿ ಒಬ್ಬ ಇರು ಕಾಶ್ಮೀರ ನೋಡಕ್ ಹೋಗಿ ಶಿವಮೊಗ್ಗದ ಇದು ಫ್ಯಾಮಿಲಿ ಒಂದು ಬಲೆ ಆಯ್ತು ನಿಮಗೆ ಗೊತ್ತಾ.
ಹಾರಿ ಹ ಇದು ಉಗ್ರಗಾಮಿಗಳು ಎಲ್ಲ ನಮ್ಮ ಭಾರತ ಮೇಲೆ ಯುದ್ಧ ಮಾಡಿ ಅವ್ರರಿಗೆ ಸಾಯಿಸ ಬಿಟ್ರ ಅಲ್ಲಿ ಅವೆಲ್ಲಾ ಬಾಳ ಇದಾಗತ್ತೆ ಮನಸ್ಸಿಗೆ ನಮ್ಮಂತ ಅಮಾಯಕ ಜನರ ಮೇ ಇಲ್ಲ ಯಾಕಷ್ಟು ದೌರ್ಜನ್ಯ ಮಾಡುತ್ತಾರೆ ಅಂತ ಗೊತ್ತಾಗುತ್ತಿಲ್ಲ ಇನ್ನವರೆಗೂ
ಓ ಹೌದ ರೀ ಮತ್ತೆ ಇದು ಗೊತ್ತಾ ನಿಮಗೆ ಇದು ಉಕ್ರೇನ್ ಮತ್ತೆ
ಹಾರಿ ಈ ಯುಕ್ರೇನ್ ಮತ್ತೆ ರ ಅಮೇರಿಕ ಮತ್ತೆ ಇವೆಲ್ಲ ಯುದ್ಧಗಳಿಂದ ತೈಲದ ಸಂಪರ್ಕ ಕಡಿತಗೊಂಡಿತ್ತು. ಆದ ಹಾಗಾಗಿ ನಮ್ಮ ಭಾರತದಲ್ಲಿ ಎಲ್ ಪಿ ಜಿ ಗ್ಯಾಸ್ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೇ ತುಂಬಾ ಏರಿಕೆ ಕೆ ಆಗಿತ್ತು ಹಾಗಾಗಿ ಮನೆಯಲ್ಲಿ ಅಡಿಗೆ ಮಾಡಲು ಕೂಡ ಆಗತಿರಲಿಲ್ಲ ಅಷ್ಟು ಜನ ಎಲ್ಪಿ ಜಿ ಗ್ಯಾಸಗೂ ತರ ಪರದಾಡುತ್ತಿದ್ದರು. ಹಲವಾರು ಬೆಂಗಳೂರಲ್ಲಿ ಹೋಟೆಲ್ಗಳು ಮುಚ್ಚಿ ಹೋದವು ಅದರಿಂದಾಗಿ ಹಲವು ಜನರಿಗೆ ಊಟ ಮಾಡಲು ಆಗುತ್ತಿರಲಿಲ್ಲ ಇಂ ದಾಗಿ ಸಮಸ್ಯೆಗಳಿಂದ ಮೋದಿಯವರು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿ ನಮ್ಮ ಜನರಿಗೆ ಎಲ್ ಪಿ ಜಿ ಗ್ಯಾಸ್ ಅನ್ನು ಕಲ್ಪಿಸಿ ಕೊಟ್ಟರು ಹಾಗೂ ಬೆಲೆ ಏರಾರದಂತೆ ಪೆಟ್ ಪೆಟ್ರೋಲ್ ಗಾಡಿಗೆ ಎಲ್ಲಾ ಇದೆ ನೀಡಿದರು ಇದಕೆ ಏನ್ ಹೇಳ್ತೀರಾ.
ಹೌದು ಹೌದು ಅವರೆಲ್ಲರೂ ನಮಗೆ ಬಾಳ ಹೆಲ್ಪ್ ಮಾಡಿದ್ದಾರೆ.
ಯಾಕಂದ್ರೆ ಬಿಡಿ ಮೋದಿ ಸರ್ಕಾರದಿಂದ ನಾವು ಎಜುಕೇಶನಲ್ ಪರ್ಪಸ್ ಕೆಲಸ ಮಾಡ್ ಬಹುದು ಹೌದು ಈ ಇತ್ತೀಚಿನ ದಿನಮನಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೋದಿಯವರು ಸ್ಪೂರ್ತಿಯಾಗಿದ್ದಾರೆ ಅವರು ಹಲವಾರು ಒಳ್ಳೆಯ
ಆ ಸ್ಕೀಮ್ ಗಳ ಮೂಲಕ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಇದ್ದಾರೆ ನೋಡಿ.
ಏನು ಹೇಳಿ ಇನ್ನೊಂದ್ಸತಿ ನಾನ್ ಕೇಳಿಸ್ಕೊಳತಿಲ್ಲ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ. ನೀವು ಏನ್ ಹೇಳಿದ್ರೆ ಅಂದ್ರೆ ನನಗೆ ಅರ್ಥವಾಗ್ಲಿಲ್ಲ ಈಗ
ಹೆಚ್ಚಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಯ ಮನಸಲ್ಲಿ ಮೂಡಿದ್ದಾರೆ.
ನಿಮಗ್ ಪರೀಕ್ಷಾ ಪೇ ಚರ್ಚ್ ಅಂತ ನಿಮಗ್ ಗೊತ್ತಾ ಮೋದಿ ಅವರು ಒಂದ್
ಹ ಅವರು ಪರಿಸಾಮೆ ಚರ್ಚಾ ಅಂತ್ ತ್ತ ಇತ್ತಲ್ಲಾ ಅದ್ರಲ್ಲಿ ಅವರು ಆನ್ಲೈನ್ ಕ್ಲಾಸ್ ಮೂಲಕ. ವಿದ್ಯಾರ್ಥಿಗಳಲ್ಲಿ ಆಗುತ್ತಿರುವ ಸಮಸ್ಯೆಯ ಬಗ್ಗೆ ಎಲ್ಲಾ ತಿಳಿದುಕೊಂಡು. ಅವರು ನಮ್ಮೊಂದಿಗೆ ಚರ್ಚೆ ಮಾಡುತ್ತಿದ್ದರು.
ಹೌದು ಮತ್ತ್
ಆ ನಾನು ಸಣ್ಣವನಿದ್ದಾಗ ಈ ಯಾವಾಗ ಅ ಎಂಟನೇ ತರಗತಿ ಏನೋ ಒಂಬತ್ತನೇ ತರಗತಿಯಲ್ಲಿದ್ದಾಗ- ಅವರು ನಾನು ಕೂಡ ಅದರಲ್ಲಿ ಭಾಗವಹಿಸಿದ್ದೆ.
ಹೌದಾ ನೀವು ಪರೀಕ್ಷೆ ನೀವು ನವದೆಹಲಿಗೆ ಹೋಗಿದ್ರ ಅವರ್ ಪರೀಕ್ಷಾ ಪೈ ಚರ್ಚೆ ಅಂತಾ.
ಹಾ ನಮ್ಮ ಶಾಲೆಯಲ್ಲಿ ಒಂದು ಟಿ ವಿ ಇತ್ತು ಅದರ ಮೂಲಕ ನಾವು ವೀಕ್ಷಿಸಿಸ್ ತಿದ್ದೇವು ಪರ್ಸ ಮೇ ಚರ್ಚಾ
ಹೌದು ಆದ್ರಲ್ಲಿ ಒಂದ್ ನಮ್ಮ್
ಹೌದು ನಾವು ಏಳೋನೆ ತರಗತ್ ತಿ ಮತ್ತು ಎಂಟನೇ ತರಗತಿ ಇದ್ದಾಗ ಮಹಾಮಾರಿ ಕೊರೋನಾ ಎಂಬ ಒಂದು ಸಾಂಕ್ರಾಮಿಕ ರೋಗ ಬಂದಿತ್ತು. ತ್ತು ನಮ್ಮ ಭಾರತದಲ್ಲಿ ಗೊತ್ತ ಅದು ನಿಮಗೆ.
ಹ್ಮ ನಮಗೆ ಗೊತ್ತು ಅದು ಬಹಳ ಪ್ಯಾಂಡಮಿಕ್ ಆದ್ರಿಂದ ನಮ್ಮ ಹಲವಾರು ಜನಗಳ ಬಹಳ ನಷ್ಟವನ್ನು ಪಡ್ಕೊಂಡಿದ್ದಾರೆ ಮತ್
ಹಲವಾರು ಜನ ಕೊರೋನಾ ಮೂಲಕ ತಮ್ಮ ಪ್ರಾಣಗಳನ್ನು ತಾವೇ ಕಳೆದುಕೊಂಡಿದ್ದಾರೆ.
ಹೌದು ಕಳೆದುಕೊಂಡಿದೆೆ ಮತ್ತೆ ಇವು ವೈದ್ಯರು ಇದರಲ್ಲ ಲಕ್ಷ ಲಕ್ಷ ರೂಪಾಯ್ ಗಳನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಮನೆಗಳಿಗೆ.
ಹೌದು ಇದು ಕೊರೋನಾ ರೋಗವು ಚೀನಾ ಮೂಲಕ ಬಂದು ಅವರಿಂದ ಹಲವಾರು ಜನಗಳಿಗೆ ಎಷ್ಟು ಸಾಂಸಮಿಕ ರೋಗಗಳಿಂದ ಅವರ ಸಂಬಂಧ ಬೇರೆ ಹಾಳಾಯ್ತು. ಕೊರೋನಾ ಬಂದಿರೋ ಕಾರಣ ಮರಣ ಮರಣ
ಹಾ ಏನಾಯ್ತು ಕಣ್ ಏನಾಯ್ತ್ ರೀ ಮಾತಾಡು ಸ್ವಲ್ಪ ಯಾರ್ ಬಂದ್ರು ಅಲ್ಲಿ.
ಅಲ್ಲಾ ಕೊರೋನಾದಿಂದ ಹಲವಾರು ಜನ ತಮ್ಮ ತಮ್ಮ ಕುಟುಂಬದಿಂದ ದೂರ ಆದರು. ಹಲವಾರು ವೃದ್ಧರು ಎಲ್ಲಾ ಸತ್ತು ಹೋದರು. ಅದರ ಮಹಾಮಾರಿ ಕೊರೋನಾವು. ಜಗತ್ತಿಗೆ ಒಂದು ಕುತ್ತ ಆಯ್ತು.
ನಿಮ್ಗ್ ಇನ್ನೊಂದು ಗೊತ್ತಾ ನಮಗೂ ಕೊರೋನಾ ಬಂದಿತ್ತು ರೀ ಕೊರೋನಾ ಬಂದು ನಾವು ಕ್ವಾರಂಟೈನ್ ಅಲ್ಲಿ ಹದ್ನೈದು ದಿವಸಗಳು. ಈ ಕಾಲ ನಮ್ಮ ಮನೆಯನ್ನು ಸೀಜ್ ಮಾಡ್ ಹೋಗಿದ್ರು ಅ ಹದ್ನೈದು ದಿವಸ ನಾವು ಕೋರೆಂಟ್.
ಇಂದ ನಿಮಗೆ. ಹೇ ಏನಾದ್ರು ಸಮಸ್ಯೆ ಉಂಟಾಯ್ತಾ?
ನಮಗ್ ಏನು ಸಮಸ್ಯೆ ಆಗ್ಲಿಲ್ಲ ಅವ್ರು ಬಂದು ವ್ಯಾಕ್ಸಿನೇಷನ್ ಮಾಡಿದ್ರು ಮತ್ತೆ ನಮ್ಮ ಮನೆಯನು. ಮಾಡಿದ್ರು ಸಿಜ್ ಮಾಡಿ ಹೋಗಿದ್ರು ಹದ್ನೈದು ದಿವ್ಸ ಆದ್ಮೇಲೆ ನಾವೆಲ್ಲರೂ ನಮ್ ಫ್ಯಾಮಿಲಿಯವ್ರ ಎಲ್ರು ಕೂಡ ಇದ್ವಿ ಆಮೇಲೆ ಐದಿನೈದಿವಸ ಬಂದ ಚೆಕ್ ಮಾಡಿದ್ರು ಎಲ್ರದ್ದು ನೆಗೆಟಿವ್ ಅಂತ ಬಂತ್ತು ಆಮೇಲೆ ಕ್ವಾರಂಟೈನ್ ಇಂದ ತಗರು.
ಹೌದು ಕೊರೋನಾ ಬಂದರೆ ಯಾವತ್ತು ಮನಸಲ್ಲಿ ದೃಡ. ನಂಬಿಕೆ ಇರಬೇಕು ಯಾವತ್ತು ಅಂಜದೇ ಎ ಅಂಜದೇ ಕೊರೋನಾ ಮಹಾಮಾರಿ ಕೊರನಾ ವನ್ನು ನಾವು ಹೆದರಿಸಬೇಕು. ಅದರಿಂದ. ನಮ್ಮ ಮೋದಿ ಅವರು ಲಾಕ್ ಡೌನ್ ಮಾಡರು ಹಲವಾರು ಕಡೆ ಎಲ್ಲಾ ನಿಮ್ಗೆ ಅದು ಗೊತ್ತಾ? ಭಾರತದಲ್ಲಿ ಕೆ ಕಳೆ. ಕಳೆದ ಒಂದು ವರ್ಷಗಳಿಂದ ಲಾಕ್ಡೌನ್ ಮಾಡಿದ್ರು ಮೋದಿ ಅವರು ಕೊರೋನಾಗೋಸ್ಕರ. ಹಲವಾರು ಜನರಿಗೆ ಫ್ರೀ ವ್ಯಾಕ್ಸಿನೇಷನ್ ನೀಡಿದರು ಭಾರತದಲ್ಲಿ ಹಲವಾರು ಜನರು ಸತ್ತು ಹೋದರು. ರು ಮೋದಿ ಅವರು ಎಲ್ಲರಿಗೆ ವ್ಯಾಕ್ಸಿನೇಷನ್ ನೀಡಿದರು.
ಹೌದು
ಹ್ಮ್ ಮತ್ತೆ ಅಲ್ಲ ನಿಮ್ಗೆ ಎ ಕೊರೋನಾ ಬಗ್ಗೆ. ಕೆ ಏನಾದರು ಭಯವಿತ್ತ ಮುನ್ನೂಚನೆಯಲ್ಲಿ
ನಮಗ್ ಏನು ಭಯ ಇರ್ಲಿಲ್ಲ ಅವು ಊ ಯಾವಾಗ ಬಂದು ಒಂದ್ಸತಿ ನಮ್ಮ ಮನೆಯವರಿಗೆ ತಗಲಿ ಹೋಯ್ತಲ್ಲ ಅವಾಗೆಲ್ಲ ನಮಗೆ ಗ ಮತ್ತೆ
ನಿಮ್ಮಲ್ಲಿ ತುಂಬಾ ಶಬ್ದ ಬರ್ತಾ ಇದೆ ನೋಡಿ
ಅಲ್ಲಿ ಒಬ್ಬರುದು ಹ
ಒಂದಐ ನತ್ ಐದು ಶ ನಾಮ ಅಲ್ಲ ನಿಮ್ಮಲ್ಲಿ ಏನಾದರೂ ಅ ಆಸೆಗಳು ಇದೆಯಾ ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು ಅಂತ.
ನಮ್ಮಲ್ಲಿ ಆಸೆಗಳು ಹಲವಾರು ಇದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾ ಇಲ್ಲ ಲ್ಲಾ ನಮಗೆ ಓದ ಗೀದುದು ಏನು ಇರ್ಬಾರ್ದು ನಮಗೆ ಒಂದು ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂತ ನಮಗ್ ಬಹಳ ಆಸೆ ಇದೆ
ಅದೇ ಬಿಸ್ನೆಸ್ ಅಂದ್ರೆ ಯಾವ್ ತರ ಬಿಸ್ನೆಸ್ ಮಾಡ್ಬೇಕಂತ ನಿಮ್ಗೆ ಆಸಕ್ತಿ ಇದೆ
ಸ್ ಅಂದ್ರೆ ನಮ್ಮ ಫ್ಯಾಮಿಲಿ ಅವರು ಈಗ ಫರ್ಟಿಲೈಸರ್ ಶಾಪ್ಸ್ ಎಲ್ಲ ಅ ಬಹಳ ಬಿಸ್ನೆಸ್ ಮಾಡ್ತದಿದ್ರು ಹಂಗಾಗಿ ನಾನು ಬೇರೆ ಕಡೆ ಈಗ ಅದ್ರಿಂದಾನೇ ಬಿಸ್ನೆಸ್ ಮಾಡ್ಬೇಕು ಫರ್ಟಿಲೈಸರ್ಸ್ ನ ಎಲ್ಲ ಮಾರೋದು ಈಗ ಫಟಿಲೈಸರ್ಸ್ ಯೂಸ್ ಮಾಡ್ಬೇರಿ
ಆದರೆ ನೀವು ಆರ್ಗ್ಯಾನಿಕ್ ಮಾಡ್ರಿರ ಏನು ಕೆಮಿಕಲ್ ಆಗಿ ಮಾರ್ತೀರಾ
ಆರ್ಗ್ಯಾನಿಕ್ ಈಗ ಹೆಂಗ ಇದು ಫರ್ಟಿಲೈಸರ್ ಮಾಡ್ತ ಅ ಲ್ಲ ಹಂಗೆ ನಾವ್ ಆರು ಮನಕ್ನ ಇದಾಗಿ ಮಾರ್ಬೇಕು
ಆ ಮತ್ತೆ ನಿಮ್ಮಲ್ಲಿ
ಈಗ ರಾಸಾಯನಿಕ ಗೊಬ್ಬರವನ್ನು ತಡೆಗಟ್ಟಿ ನಾವು ಆರ್ಗ್ಯಾನಿಕ್ ಫ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡ್ಬೇಕು ಅಂತ ನಮ್ಮ ಮನದಾಳದ ಮಾತುಗಳನ್ನು ಹೇಳುತ್ತಿದೆ ಆದ್ರೆ ಏನ್ ಮಾಡ್ಬೇಕ್ ಮುಂದಿನ ಕಾಲದಲ್ಲಿ ಅವ್ರನ್ನ ಎಲ್ಲಾ ನೋಡ್ಬೇಕು.
ಫರ್ಟಿಲೈಸರ್ ಇಂದ ಹಲವಾರು ದು ಇದು ಕೂಡ ಇದೆ. ಅದರಿಂದ ಮಣ್ಣಿನ ಫಲವತ್ತತೆ ಎಲ್ಲಾ ಕೂಡ ಹಾಳಾಗುತ್ತೆ ಫರ್ಟಿಲೈಸರ್ ಇಂದ. ಹಾಗಾಗಿ ನಾವೆಲ್ಲಾ ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡ್ಬೇಕು ನಮ್ಮ ಹೊಲದಲ್ಲಿ
ಇವು ಗೊಬ್ಬರ ಯೂಸ್ ಮಾಡ್ಬೇಕು ಎಂತ ಗೊಬ್ಬರ ಅಂದ್ರೆ ದನದ್ದು ಎಮ್ಮೆದು ಎಲ್ಲಾ. ಕುರದಾಗಲಿ ಅವೆಲ್ಲಾ ಯೂಸ್ ಮಾಡಿದ್ರೆ ನಮ್ಮ ಬೆಳೆಯೂ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ನಮ್ಮ ಈ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ದೇಶದ ಮಾವಿನಹಣ್ಣು ಚೀನಾದಿಂದ ರಿಜೆಕ್ಟ್ ಆಗಿತ್ತು ಯಾಕಂದ್ರೆ ಅದರಲ್ಲಿ ತುಂಬಾ ಕೆಮಿಕಲ್ ಇದೆ ಅಂತ ಹೇಳಿ ಕಂಡು ಬಂದಿತ್ತು. ಅದರಿಂದ ಭಾರತವು ಮುನ್ನೆಚ್ಚರಿಕೆ ನೀಡಬೇಕು. ಹಲವು ರೈತರಗಳಿಗೆ ಮನವಿ ಮಾಡಬೇಕ್ ಕು ನೀವು ಈ ತರ ಇದು ಮಾಡ್ಬೇಡ್ರಿ ಆರ್ಗ್ಯನಿಕ್ ಆಗಿ ಬೆಳೆಸ್ರಿ ಅಂತ ಹೇಳಿ ರೈತರಿಗೆ ಜಾವಗಾಣಿಕೆ ಮೂಡಿಸಿದರೆ ಮಾತ್ರ ನಮ್ಮ ರೈತರು ನಮ್ಗೆ ಸಲಹೆ ನೀಡುತ್ತಿದ್ದಾರೆ.
ಹೌದ ಹೌದು ಮತ್ತೆ ಏನು ಗೊತ್ತಾ ಈಗಿನ ಕಾಲದಲ್ಲಿ ಮಣ್ಣು ಬಹಳ ಫಲವತ್ತತೆಯನ್ನ ಕಳ್ಕೊಂಡಿದ್ದೆ ಅದಕ್ಕೆ ಈಗ ನಮ್ಮ ಕೃಷಿ ಎ ಓ ಆಫೀಸ ಅಲ್ಲಿ ಅಗ್ರಿಕಲ್ಚರ್ ಆಫೀಸ್ ಅಲ್ಲಿ ಏನ್ ಮಾಡತ್ತಿದ್ದಾರೆ ಅಂದ್ರೆ. ಈಗ ಒಂದು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಕೊಡ್ತಿದಿದ್ದಾರೆ ಆ ಸಾಯಿಲ್ ಹೆಲ್ತ್ ಕಾರ್ಡ್ ಕೊಟ್ರೆ ಅವ್ರಗಷ್ಟೇ ಯಾವ್ಯಾವ ಫರ್ಟಿಲೈಸರ್ ಬೇಕೋ ಅದನ್ನ ಅವ್ರು ಪ್ರೊವೈಡ್ ಮಾಡ್ತಾರೆ ಅದ್ರಿಂದ ಇದು ಮಾಡ್ತಾರೆ.
ಹೌದು ಇತ್ತೀಚಿನ ರೈತರು ಎಲ್ಲಾ ತುಂಬಾ ಕಷ್ಟಕ್ಕೀಡಾಗಿದ್ದಾರೆ ಯಾಕೆ ಗೊತ್ತಾ ಅವರು ಬೆಳೆದಿರುವ ಬೆಳೆಗೆ ಸರಿಯಾದಾ ಬೆಲೆ ಸಿಗದ ಕಾರಣ ಅವರು ತುಂಬಾ ಒದ್ದಾಡುತ್ತಿದ್ದಾರೆ. ಮಾರ್ಕೆಟ್ ಕೂಡ ಸರಿಯಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ.
ಹೌದು ಈಗಿನ ದಿನಗದಲ್ಲಿ ಕ್ಲೀನ್ ಆಗಿ ರೈತರು ಬೆಳೆದಿದ್ದ ಬೆಳೆಗೆ ಪ್ಲೇನ್ ಆಗಿ ಅವು ಐದು ಶ ಏನಂತಾರೆ ಬೇಡಿಕೆ ಇಲ್ಲ ಮತ್ತೆ ಅದರಿಂದ ಬಹಳ ತೊಂದರೆ ಆಗ್ತೆ ಯಾಕೆಂದ್ರೆ ಈಗಿನ ಜನರು ಎಲ್ರೂ ಎಜುಕೇಟೆಡ್ ಪರ್ಸನ್ ಆಗಿದ್ದಾರೆ ಅವರಿಗೆ ಗೊತ್ತಿರುತ್ತೆ ಇಂಥ ಇಂಥ ಫರ್ಟಿಲೈಸರ್ ಹೊಡಿದ್ರಿ ನಾವು ಅಂತಾ ಬೆಳೆಗಳನ್ನ ತಿಂದಿದ್ರೆ
ಗುಡಿಲಿ ಟೆಂ ಹಾ
ಏನೋ ನಿಮ್ಮಗೆ ನೀವು ಹೇಳುತ್ತಿರುವುದು ನಮಗೆ ಕೇಳಿಸುತ್ತಿಲ್ಲ ಕೇಳಿಸ್ತಿಲ್ಲ ನೀವು ಸ್ವಲ್ಪ ಇನ್ನೊಂದ್ ಸತಿ ಹೇಳಿತ್ತೀರಾ.
ನಿಮ್ಮ ನೆಟ್ವರ್ಕ್ ಸರಿ ಇಲ್ಲ ನೋಡಿ ನಮ್ಮಲ್ಲಿ ನೆಟ್ವರ್ಕ್ ಸರಿ ಇದೆ.
ನಮ್ಮಲ್ಲಿ ನೆಟ್ ವರ್ಕ್ ಇ ಸಿಗತ್ತೆ ನಮ್ಮ ರೂಮ್ ಅಲ್ಲಿ.
ನಮ್ಮ ರೂಮ ಅಲ್ಲಿ ಕೂಡ ಸಿಗುತ್ತೆ. ಹಾ ನಿಮ್ಮಲ್ಲಿ ಮಳೆ ಬಿದ್ದಿದೆ ಏನು.
ಹ್ಮ್ ನಮ್ಮ ಕಡೆ ಮಳೆ ಬಿದ್ದಿದೆ ನೆನ್ನೆ ಬಂದಿದೆ ಬಂದು ಇವತ್ತು ತ್ತು ಹಸಿರು ಹಸಿರಿನ ವಾತಾವರಣ ಮತ್ತು ತಂಪಾದ ಗಾಳಿ. ಮೋಡ ಕವಿದ ವಾತಾವರಣ ಎಲ್ಲಾ ಇದೆ.
ಓ ಹೌದಾ ಇತ್ತೀಚಿನ ದಿನಮಾನಗಳಲ್ಲಿ ಮಳೆ ಕೂಡ ಬರ್ತಾ ಇಲ್ಲ ನಮ್ಮ ಭಾರತ್ ತದಲಿ ಯಾಕಂದ್ರೆ ಗೊತ್ತಾ ನಮ್ಮ ಮೋಡವು ಆರ್ಟಿಫಿಶಿಯಲ್ ಆಗಿ ಮಾಡ ರೂಪಗೊಂಡಿದೆ. ಆದಾಗಿ ಬಿಲ್ಗೇಡ್ಸ್ ಅವರು ತಮ್ಮ ಆಧುನಿಕ ಮೂಲಕ ಮೂಡದಲ್ಲಿ ಏನೋ ಮಾಡಿದ್ದಾರೆ ಅದರಿಂದ ಇದು ಮಾಡಿ
ಹೌದು ಮೋಡದಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿ ಮೋಡವನ್ನು ಕ ಕಲುತಿಸಕೊಂಡಿ ಗೊಳ್ಳಿಸಿ ದಾರೆ ಅದರಿಂದ ನಮಗೆ ಸೋ ಇದು ಇದು ಓದ ತಿಂಗಳಲ್ಲಿ ಎಲ್ಲಾ ಆಣೆ ಆಣೆ ಕಲ್ಲು ನೀರು ಎಲ್ಲಾ ಬಿತ್ತ ಗೊತ್ತು ಹೌದು ಹಲವಾರು ಇದು ಇದು ಏನು ಬೆಳೆಗಳು ಎಲ್ಲಾ ನಾಶವಾಗಿದ್ದಾವೆ ಅದರಿಂದ ಬಹಳ ತೊಂದರೆಗೊಂಡಿದ್ದಾರೆ ರೈತರು
ಹೌದು. ಇಚ್ಚಿ ಈಗಿನ ಸಂಶೋಧನೆ ನಮ್ಮ ನಾಸ ಕಂಪ ಇದು ಚಂದ್ರಯಾನ ಕೂಡ ಮಷನ್ ಕೈಗೊಂಡಿತ್ತು ಚಂದ್ರಯಾನ ಊದು ಒಂದ್ ಫೇಲ್ ಆಗಿ ಚಂದ್ರಯಾನ ಎರಡರಲ್ಲಿ ಯಶಸ್ಸು ಕಂಡಿತ್ತು ಬಾರ್ ಅದರಿಂದ ನಮ್ಮ ದೇಶದ ಕೀರ್ತಿ ಪತಾಕಿ ಹಾರಸಿತ್ತು ನಾ ಎಲ್ಲರಿಗೂ ತಿಳಿತು ಭಾರತ ಅಂದರೆ ಏನು ಭಾರತದ ಖರ್ಚಿನ ಬಗ್ಗೆ ಗೊತ್ತಾಯ್ತು ಭಾರತ ಶೌರ್ಯ ಬಗ್ಗೆ ಗೊತ್ತಾಯ್ತು ಭಾರತವೀಯರು ಇದನ್ನು ಮಾಡಬಲ್ಲರು ತ್ತ ಹೇಳಿ ಜಗತ್ತಿಗೆ ನಮಗೆ ಚಂದ್ ಅದು ಭಾರತವು ಹ ಹದ್ನೆಂಟನೂರ ತೊಂಬತ್ತೆರಡರಿಂದ ಪ್ರಾರಂಭಗೊಂಡ ಚಂದ್ರ